ಹಲೋ
ಏನ್ ಮಾಡಕತ್ತಿಪ್ಪ
ಏನಿಲ್ಲ ಅಣ್ಣ ಆರಾಮ
ಹಾ ಆರಾಮ
ಅಲ್ಲೋ ಕೇಳಸ್ತಿದಯಾ
ಹ ಕೆೇಳಸ ಆರಾಮ ಅಣ್ಣ ನೀ
ನಾವು ಆರಾಮ ಅದಿವ ನೋಡಪ್ಪ
ಹ್ಮ್ ಹ್ಮ್ ಏನ್ ಮಾಡ್ತಿ
ಏನು ಇಲ್ಲ ಸಾ ಸಂಡೆ ಅದ ಅಲ್ಲಾ
ಹ್ಮ್ ಹ್ಮ್
ಏನು ಪ್ಲಾನ್ ಸಿಗವಲ್ಲೂ ಎಂಜಾಯ್ ಮಾಡಕ್ಕೆ ಟೈಮ ಸಿಗವಲ್ದು
ಪರಿಪೆರಿ ಆಳಕ್ಕು
ಏನು
ಪಿರಿಪರಿ ಆಡ್ಬೇಕಲ್
ಏ ನನ್ನ ಗುಡ ಯಾರ ಫ್ರೆಂಡ್ಸ್ ಯಾರೀಇಲ್ಲಾ ಅದಕ್ಕ ಗಪ್ ಕೂತೀನಿ
ನೀನು ನನ್ ಫ್ಯಾನ್ ಅಲಾ
ಹಾ ಹಾ
ಏನ್ ಪಾಗಲ್ ಸುಳೇ ಮಗಾನೋ
ಹ ನೀವು ಅವಾಚ್ಯ ಶಬ್ದಗಳನ್ನು ಬಳಸಬಾರದು
ಹೌದ ಅಣ್ಣಾ
ಹಾ
ಏನ್ ಹುಚ್ಚ ಆನೊ ನಿಮ್ಮನವೀನಾ
ಅವಾ ಸ್ವಲ್ಪ ಅವಾ ಹಂಗೆ ಮಾಡ್ತಾನ ಒಂದೊಂದ್ ಟೈಮ್ ಏನಾಯ್ತು
ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಫೋನ್ ಮಾಡ್ಯನು
ಏ ಏ
ಫೋನ್ ಮಾಡಿ ಮುಖಕ್ಕೆ ಏನೇನ್ ಹಚ್ಕಂದನ ಅದೇ ಬೆಳ್ಳಗ ಕಾಣಕತ್ತಯಾನ ಫೋನ್ ಮಾಡಿಯಾನು ವಿಡಿಯೋ ಕಾಲ್ ಮಾಡಿದ್ದ ಆನ್ ಮಾಡಿ ಅಂಜ ಸಕ್ಕತ್ತಾನ ಹೇಳತಟಕ
ತೋ ಇವನಯ್ತ ಮೊದ್ಲೇ ಬೆಳ್ಳಗನವಾ ನೀವು ಮತ್ತೇನ್ ಐತೆ ನ ತಾಯಿತಾಗಿತಾ ಕಟ್ಕೊಂಡ ಬರೀ ಹೋಗಿ
ಅಂಜಿದ ಸ ಅಂಜಿದ ಸವನೋಡ ಕೇಳುವರಿಗೆ
ಏ ಇರುತ್ ತೊಗೊ ಹಂಗೆನ್ ಇಲ್ಲಾ ಹೇಳ್ತೀನಿ ಅವನು ಮೊದಲೇ ಜಗ್ಯಾ ಬೆಳ್ಳಗ ಹನಾ ಇದ್ದ ಕಣ್ಣಿಗ ಗಿನ್ನಿಗ್ ಏನಾ ಆಯ್ತಾ ಏನ್ ನೋಡು
ಅದರಾಗ ನಾ ಒಬ್ಬನೇ ಏನು ನಿನ್ನೆ ನೀ ಒಬ್ಬನೇ ಇದ್ದಲ್ಲ ಲೈಟು ಬಿದ್ದಿಲ್ಲ
ಥೂ ಇವ್ನು ಹೆಡ್ತಿ
ದೆವ್ವ ದೆವ್ವ ಕಡಂಗ್ ಕನಕಟ್ಟ
ಇಲ್ಲಾ ನಿನ್ನೆ ತಮ್ಮ ಆಗಿದಪ್ಪ ಮನುಷ್ಯ ಬಾ ಅಷ್ಟ ಅಂಜಿಲ್ಲ ನಮ್ ಹಂತವರು ಆದ್ರ ಅಲ್ಲೇ ಸಾಟ್ ಹೆಣ್ಣ ಬಿಲ್ಬೆಕ್ ಆಗ್ತುದು ಅಪ್ಪಾ
ಸಾಟರ್ಡೆ ಕೋಮಕ್ಕ ಹೋಗ್ತಿದೆ ನೀ
ಏ ಹೌದು, ಹೌದ ಕರೆಕ್ಟ ಅದ್ ತೋ ನೀ ಹೇಳೋದು ಅಲ್ಲಾ ಅಂತ ಮನುಷ್ಯಾ ನೀನ್ಯಾಕ್ ಫೋನ್ ಹೆಂಗ್ ಎತ್ತಿದೆ ಅಂತೀನಿ
ಇಲ್ಲ ಸ್ವಲ್ಪ ಕಾಲ್ ಮಾಡಪಾ ಅಂತ ಅಂದೆ ಮಾಡಿದ್ದ ಅವ್ನು
ಹೂ ಇಲ್ಲ ಅವನು ಮೊದ್ಲೇ ಬೆಳ್ಳಿಗೆ ಇದ್ದದು ಗೊತ್ತೆ ಅದಾ ನಿನ್ನಗ
ಹ್ಮ್
ಅದ್ರಾಗ ಮತ್ತ ನೈಟ್ ಟೈಮ್ ಲೈಟ್ ಇಲ್ಲಾರದಾಗ ಮತ್ತ ಇಲ್ಲ ನಿನಗೆ ಅವಾಗ ಹೆಂಗೆ ಆಗಿರಬರದ ನಿನ್ಗ ಅಲ್ಲಾ ನೀನ ಹೇಳೋ ಸ್ಟೋರಿ ನೋಡಿ ನನಗೆ ಉಚೆ ಬಂದುವ ಮಾರಾಯ
ಮತ್ತೆ
ಹ
ಮತ್ತೆ ಐದು ವಾರ
ಇವತ್ತು ಮಾತಾಡ
ಹ್ಮ್ ಹ್ಮ್
ಊಟ
ಊಟ ಆಗ್ಯದ ಪ್ರೋಟೀನ್ ತಿಂಡಿನಿ ಗೋಬಿ ಮಂಚೂರಿಯನ್ ಅಲ್ಲ ಪ್ರೋಟನ್ ಸ್ವಲ್ಪ ಬಾದಾಮ ಗೋಡೆಮ್ಮ ತಿಿಂದೋಳ ಐದೈದು ಕೆಜಿ ತಿಿಂದ ನಾವು ಬರ
ಅವ ಎಲ್ಲ ಜಂಕ್ ಫುಡ್ ತಿನ್ಬಾರ್ದ
ಹೇ ಜಂಕ್ ಫುಡ್ ಏನ್ ಇವ
ಹಾ ಮತ್ತ ನೀ ಪ್ರೋಟೀನ್ಸ್ ಬೇಕ ಹಾದ್ರ ಗೋಬಿ ಮಂಚೂರಿ ತಿನ್ಬೇಕು ಪಾನಿಪೂರಿ ತಿನ್ಬೇಕು
ಮದ್ಲ ಹೇಳ್ಬೇಕ ಪಾ ನೀ ಎಲ್ಲ ತಿಂದ ಮೇಲೆ ಹೇಳ್ತೀರಲ್ವ ನೀವು
ಅಲ್ಲಾ ನೀನುಗ್ ಗೊತ್ತದಂತೆ ಮಾಡಿದ್ದೇನಾ ಹೆಂಗ ನೀ ಅಂತ ಎಲ್ಲ ತಿಂದ ಆರೋಗ್ಯ ಹಾಲ್ ಹಾಳ್ ಮಾಡ್ಕೋಬಾರ್ದಪ್ಪಾ
ನನಗೆ ಗೊತ್ತಿಲ್ಲ ಎಲ್ಲಾ
ಹ ಗೊತ್ತಿಲ್ಲ ಅಂದ್ರ ಕೇಳ ತಿಳ್ಕೊಬೇಕು ಒಂದ್ ನಾಕ್ ಮಂದಿ ಅವ್ರು ಮಾರಗಂತ ಕೆಲ್ಸಿಲ್ಲ ಬಗ್ಸಿಲ್ಲಾ ಅದೇ ಬಿಸ್ನೆಸ್ ಮಾಡಿಕೊಂಡ್ರಾ
ಹ್ಮ್ ಹ್ಮ್
ಅಲ್ಲಾ ಎಸ್ಟ್ ಹುಷಾರ ಇದ್ದಿ ಅಲ್ಲೋ ಹಿಂಗ್ಯಾಕಾದಿ
ಡಿಪ್ರೆಷನ್ ಆಗ್ಯದೋ
ಏ್ ಡಿಪ್ರೆಷನ್ ಕಾಮನ್ ಎಲ್ಲರಿಗ ಆತದ ಅದು ನಿಮ್ಮಂತರಿಗೆ ಅಂತ ಹಾ ಇವ ನವೀನ್ ನೋಡಿ ಗಸಿಂದ ಆಗಿದ್ದೇನ್
ಹೌದ ಡಿಪ್ರೆಷನ್ ಬಿಟ್ಟ ನಿನ್ನೆ ನೋಡೋಣ
ಒಂದೇಟ ಹೊರಗ ತಿರುಗಾಡಿ ಬಾ ಹುಡುರು ಕೂಡ ಆಟ ಗಿಟ್ಟ ಆಡಿ ಬಾ ಯಾವರ
ಅದೇ ಇಟ್ಟ ತನ್ನ ಆಡಿ ಬಂದೇ
ಯಾವಾಗ ನೋಡ್ರಿ ಆಡಿ ಬನ್ನಿ ಅಂತ ಹೇಳತ್ತಲ್ವ ಸುಮ್ನೆ ಹೇಳತ್ತೆ ಖರೇನು ಹೇಳ್ತೆ
ಇಟ್ಟೊತನ ಆಡಿ ಬಂದೆ ಏನ್ ಮಾಡಿದನಪ್ಪಾ ಏನ್ ಸುಳ್ಳೇ ಹೇಳತ್ತ ಅನ್ನಂಗ ನನಗ ಆಗ್ಯದ ಹ
ಸುಳ್ಳ ನೆನು ಮಂದ ಸುಳ್ಳಾಡಲ್ಲ
ಏನ್ ಆಡಿ ಬಂದಿ
ಕ್ರಿಕೆಟ್ ಅಡಿ ಬಂದು ಕ್ರಿಕೆಟ್
ಕ್ರಿಕೆಟಾ ಗೆದ್ರೆ ಸೋತ್ರ
ಸೋತ ಬಂದ್ವಿ
ಸೋಲೆ ಅದೇ ಸೋಲೆ ಗೆಲುವಿನ ಮೆಟ್ಟಲ್ಲ ಅಂತ
ಹೌದ
ನಾಳೆ ಬಂದು ಗೆದುಸ್ತಿನ ತೋ ನಾ ಎಲ್ಲಾ
ಹ ಇನ್ನೊಂದು ಆಟ ಆಡಿ ಓ
ಹಾ
ಇನ್ನೊಂದು ಆತಾಡಿ
ಇನ್ನೊಂದ ಯಾವ್ದ ಆಡಿದ್ರೋ
ಅದು ಕಲರ್ ಕಲರ್ ಆಡಿ
ಅದೇ ಜಾಲಾಗ
ಹ್ಮ ಜಾಲಿಿಯ ಕಲರ್ ಕಲರ್ ಕಲರ್ ಅನ್ನೋದು ಅದು ಬಣ್ಣ ಹೇಳ್ತಾರ ಬಣ್ಣ ಪಯಿ ಮುಟ್ಬ
ಅದೇ ಜಾಲಿಯಾಗಿ ಹೋಗಿ ಮುಟ್ಟದಲ್ಲ
ಹ್ಮ್ ಕಾಲ
ಏನ ನೀವ್ ಎಂತ ಎಂತ ಆಡ್ತ್ರಿ
ಏ್ ಬೈರ ನಮ್ಮ ಬೆಲ್ಲಿ
ಅಲ್ಲೋ ಅವು ದೊಡ್ಡ ರಾಡವು ಅವು
ಬೇಂಗ ಹ
ಅ ಎಲ್ಲಾ ನೀವು ಸಣ್ಣರಿೀರಪ್ಪಾ ಇನ್ನ ಅಂತ ಎಲ್ಲಾ ಆಡಬಾರಡ್ದ ನೀವು ಮತ್ತೆ ಟ್ರೈನ್ ರಂಗಿನಿಂದ ಮೋಟರ್ ಅವೆಲ್ಲಾ ಅಡಗಿರಿ ಮತ್ತೆ
ಏ ಅವ್ ನ ಆಿ ೋ ಅವ್ನ್ ಆಿ ಬಂದ್ ನಾಡ
ಅಬೋ ಯಏನು ದೊಡ್ಡಾರಗಡ ಆಡಿ ಬಂದನು
ತೊಡ್ಡಾರಾರ ನಮ ಬೆಲ್ಲಿ
ಹ ಅದೇ ಅನಕತನಪ್ಪ ನೀ ಅಂತ ಇಲ್ಲ ಮತ್ತ ಈಗಿನ ಜನ್ರೇಷನ್ದಾಗ ಎಲ್ಸ ಹೋಗೋಗು ಅದೇ ಮತ್ರ ಅವೆಲ್ಲಾ ನೈಂಟೀ ಕಿಡ್ಸ್ ಆಟ ಆಗವಳಾವಪ್ಪಾ
ಬೆಂಕಿಯಾಟ ಆಡಿ ವಾಂಗಿಯ ೊಕಾಟ
ಆಬ ಡೊಕ್ಕಿ ಆಟಾ ಆಡಿದೆ ಎಸ್ ಎಲ್ಲ ಆಯ್ತು ನಿನ್ಮಲ್ಲ
ಹ ನ ಇನ್ನ ನನ್ ಬೇಲ್ಲ ಒಂದ್ ಸಲಾನ ಆಗಿಲ್ಲ
ಅವ ನೀನ್ ಎಡಬ್ಬ ಕೊಟ್ಟೆ
ಹ್ಮ ನಾನನ್ ಎಡ್ಡೊಬ್ಬ ಕೂಡ ಚೆ ಅಂತೇನೆ
ಅವವಾ ಏನು ಪ್ರತ್ಯಕ್ಷ ಇ ಬಿಡಾವ ಏನ್ ಹ್ಮ್ ಹಲೋ
ಹಲೋ
ಹಲೋ
ಕೇಳಸ್ತಿದ್ಯಾ
ಹ
ಬರ ಹವು ಅಂತಲ್ಲ ಮರ ಚಂದ ಮಾತಾಡು ನಮ ದತ್ತ ಊತ ಅಧಾರ ಆಗ್ಬಬೇಕಂತ ಕಾಲದಕ್ಕೆ ಹೋಗಗ ನೋಡಪ್ಪಾ
ಬಬ ಇ ಕಾಲೇಜಕ ಹೋಗ್ಯನಾ ನು ಯಾರ್ ಕೊಟರು ನೀ ಮೋಟಿವೇಶನ್
ಮೋಟಿವೇಶನ್ ಯಾರ ಅವ ಮಲ್ಲ ಅನ್ನವ್ನು ಕೇಳನಂತ
ಹೌದಂದ ನಿನ್ನೆ ನಾನ ಹೇಳೇನೋವ್ನಿಗಿ
ಏ ನೀಯಲೋ ಇನ್ನೊಬ್ಬ ಬೇರೆ ಅವ
ಹ ಏನ್ ಮಾನಸಕ್ ಮಾಡಿಸತಿಂದವಣ ಅವನಿ
ನಲ್ಲ ಏ ಮೇತಿ ಸಂಡೆ ದಿನಾನ ನೀಟ್ ಕ್ಲಾಸ್ ಅವಂತ ಹೋಗಿ ಅನಪಾ ಯಾರಿಗ ಗೊತ್ತು ಅವ್ನಿಿಗೆ ಗೊತ್ತು ಅವ್ರಿಗೆ. ಕಳರಿಗೆ ಗತ
ನೀಟ್ ಪಸಾತಾನೋಡ ಪಾ ಅವ.
ಹ ಪಾಸ ಕ ನೀಲ ಪಾಸ ಆಗಾದ್ರ ಬ ನೀ. ಅ ಎಲ್ಲ ಇ. ಕ್ಕೆಂ ಕಡೆ ಕೈಗಳಾರ ನೀ ಹೆಂಗತ್ತಲ್ಲ. ಹ್ಮ್.
ಮತ್ತೆೇನ್ ನಡಸ
ನೀವೇ ಹೇಳ್ಬೇಕು ಅಲೋ.
ಹ್ಮ್.
ಊಟ ಆಯ್ತಾ.
ಊಟ ಕೆನೆ ಅಂತ.
ಅಂದ ಆಯ್ತ್ ನೋಡಪ್ಪಾ ಈ ಜಸ್ ಏನತ್ತ.
ನಲ್ವಾ ಅಣ್ಣ ಸಾಂಬಾರ.
ಹೌದಾ. ನಮ್ಮಲ್ಲಿ ಬಾ ಏನಾರ ಸ್ಪೆಷಲ್ ಮಾಡಿ ಉಣಸ್ತೀವಿ.
ಮತ್ತೆ ಬರ್ತನಿ ಹೆಲಿಕಾಪ್ಟರ್ ಬರ್ಕತ್ತ.
ಹೆಲಿಕಾಪ್ಟರ್.
ಹ್ಮ್..
ನನ್ ಪ್ರೈವೇಟ್ ಜಟ್ ಇತ್ತಲ್ವಾ ಕಳಿಸತಿದ್ ನಾವ ಹೇಳಿದ್ರಾ.
ನಂಬದಾನ ಅಂದ ಪ್ರೈವಟ್ ಹೆಲಿಕಾಪ್ಟರಾದಾ ವಿಮಾನಾದಾ.
ನಿಂದಾ ಅದ.
ಹ್ಮ್ ಆದ ರಾಕೆಟ್.
ಅದೇನ್ಯಾರ ಎಲ್ಲಾ ಈಗೆಲ್ಲಾ ವಾತಾವರಣ ಬಾಳ ಹದಗೆಟ್ಟದ. ಬರ್ತೀರಾ ನಾಳೆ.
ಹಾ ನಾಳೆ ಬರ್ತೇವೆ.
ಇವತ್ತೇ ಬರ್ತ್ರಿ.
ಇಲ್ಲಲ್ಲ ನಾಳೆ ಪ್ರವಾಸಿಗಿವಸವತ್ರಿ ಅಲ್ಲ.
ಪ್ರವಾಸಕ್ ಹೋಗಕ್ಕ್ ಅಂತ ಪ್ಲಾನಿಂಗೆ ಹಾಕಿಲ್ಲ ಆದ್ರ ಹೋಬಕ್ಕು ಹೆಂಗ್ ಹೆಂಗ್ ಗೋತ್ತೇನ್
ಹೋಗ್ರೊ ಪ್ರವಾಸ ದೇಶ ಸುತ್ತು ಕೋಶ
ಹೋಗಿ ನೋಡ್ಕೊಂಡ್ ಉದ್ದಾರಯ ಅಗ ಬಾರ ಅಂದೆ.
ಹಾ ಔದ್ದಾರ
ನೀವು ಹೋಗಿದ್ರ ಏನ್ ಯ ಕಡೆನ?
ಹ್ಮ್ ಹೋಗಿದ್ದೀವಿ ನಾವು.
ಆ
ಹೋಗಿದ್ದೀವೊ.
ಹ್ಮ್-ಹ್ಮ್
ಈ ಕಡಗೆ ಒಗಿದ್ವಿ ನ ಆ ಗೋಂಡಳ ತಾಂಡಾಕ.
ಅ ಗುಂಡಳಿ ತಾಂಡಕ್ಕ.
ಹ್ಮ್
ಅಲ್ಲಿ ಏನಾ ನಿಮ ದೋಸ್ತನ್ನ ಹಳಿ ಇದ್ರತ್ರ ಅಂತಲ್ ಬೀಗರ್
ಹ್ಮ್ ಆರ್-ಆರ್
ಸಡ್ಡಕ್ಕ್ ನಮ್ ದೋಸ್ತನ್ ಸಡ್ಡಕ್ಕನದು ಅಲ್ಲಿ. ಹಾ ಬೆಟ್ಟಿಗೆ ಬಂದ್ರೆನ್ ಹೋಗಿ
ತಾನೆನಲ್ಲೇ
ಸೇ ಹೌದು ಅವ ಮ್ಮಗ ಒಳಿತಾನ ಕಾಕಡೆ ಹೋಗ್ಬಿಟ್ಟ ನೋಡ್ ಬುಲರ ತಗೊಂಡ್. ಹ ಹೊಲಕ್ ಕೂಲಿಯರ್ ಇಬ್ರು ಎಲ್ಲಾ ಹೊಲ ಕೋಲಿಯಾರಿಗೆ ಬಿಡ್ಲಾಕ್ ಹೋತಿದ್ದ.
ಹ್ಮ್-ಹ್ಮ್
ಹಂಗೆ ಇಟ್ಟ ಇಟ್ಟು ಯಾವಾಗಾರ ನೋಡ್ಯನನ್ ಬಸ್ನಾಗ ಒಂದ ಎರಡ್ ಸಲ ನೋಡ್ಯನ ಮತ್ತ ಒಂದೇ ಕಾಲೇಜ ಲ್ಲಾ
ಹ್ಮ್-ಹ್ಮ್
ಆಯ್ತಾ ಹಂಗೆ ಆ ಕಡೆ ಶೆಟ್ಲ್ ಆಗಬಿಟ್ಟದ ಪಾರ
ಅಬ್ಬೊ ಹ್ಮ್-ಹ್ಮ್
ಅವ್ರ ಬಳಿ ಆತನ್
ಯಾವ್ರ ಬಳಿ ಆವೊ ಮಾಟ ಮಂತ್ರವ.
ಹೌದೌದು ಹ್ಮ್
ಕೇಳ್ಬೇಕಿಲ್ ನೀನು
ನಮಗೆ ಎಲ್ಲ ಅಂತೇಳ್ ಬ್ಯಾಡಪ್ಪ ಸೂಟ್ ಆಗಲ್ಲ ನಾವೆಲ್ಲ ನೀವೇನ್ ನೋಡ್ರಿ ನಡೀತದ ಸ್ಮಾರ್ಟ್ ಏರಿಯಾ.
ಹ ನಿಮ್ಮಷ್ಟಿಲ್ಲಣ
ನಮ್ಮಟ್ಟ ಇಲ್ಲಾ ಅಂದ್ರ ಮಾಡ್ರಿ ಮತ್ತ
ಹ್ಮ ಹಾ
ಹ್ಮ್
ಎಲ್ಲಪ್ಪಾ ನಿಮ್ಮಷ್ಟ ಇಲ್ಲ
ಇದ ಟೈಮ್ ಎಷ್ಟ ಅತ್ ನೋಡಣ ನ ಯಾರ ತೋರ್ಸವಲ್ದ
ಇಪ್ಪತ್ತೆರಡು ಇಪ್ಪತ್ಮ ಮೂರು ಅಕತ್ನಾಳು
ಹೌದಾ
ಹ್ಮ್
ಇಲ್ಲ ಟೈಮ್ ಆಯ್ತ ಅಂದ್ರೆ ಸ್ವಲ್ಪ ನೀನೇ ಹೇಳ ನನಗ ತೋರ್ಸೋಲ್ದ ಇದು ಮಾಡಿ ಕಟ್
ಹಾಗ್ಯ ಅದ ಹಾಗ್ಯ ಅದ್ ಕಟ್ ಮಾಡ್ತನ
ಹಾ ಹೇಳಳ್ವಲ್ಪ ಆಮೇಲೆ